ಯಾರೊ ಫೋನ್ ಹಚ್ಚಿದರೆ ನೋಡು
ಯಾರ ಪೋನ್ ಹಚ್ಚಿದರು ಯಾರು?
ಹೌದಾ
ಹಾ
ಹಾಂ
ಹ್ಮ್
ಹಲೋ
ಬೋರ ಮಕ್ಕ ಬಾರ ಬೋರಂಗಿ ಕಟ್ ಮಾಡ್ ಜಲ್ಲ ಬೋರಂಗ್ ಹ್ಮ್ ಫೋನ್ ಕಟ್ ಮಾಡಿ, ಹಲೋ
ಹ್ಮ್
ಮೊರಂ ಕ ಬಾರ ಬೋರಂಗಿ ಹ್ಮ್ ಹ್ಮ್ ಹ್ಮ್ ಮದರಂಗಿ ಮೋರಂ ಕಬಾರ ಮೋರಂಗಿ ಅಚ ಬಡ ನೀನು ಮದರಂಗಿ ಉತ್ತರ ಕರ್ನಾಟಕ ಸಾಂಗ್ ಕೇಳ್ಬಾಡರು ಹ್ಮ
ಮಾಡ್ಬೇಕುಲ
ಹೇ ಮಾಡ್ಬೇಕು ಇಲ್ಲ ಅಂದ ಹಂಗು
ಏನಿಲ್ಲ ಎರಡು ಮೂರ್ ಪನಂದ್ ಓಟಿ ಇ ತಗೊಂಡಲ್ಲ ಅಂದ್ರಲ್ಲ ಸಾಕು
ಮೊರಂ ಕ ಬಾರ ಬೋರಂಗಿ ಅಲ್ಲಿ ಕೊಡ ಅವ ಕೊಡ ಹ ನಾನು ಬೋರ್ಳ ಆಗಿದ್ದಲ್ಲಾ ನಿಮ್ಮ್ ನಾ ಮೂರ ಎಳಸಣ ಕಾಣಿಸ್ತೇನೆ ಬರ್ದುು
ಎಷ್ಟಕ್ಕ ಎಷ್ಟಕ್ಕ ಅಂದ್ರ
ಮೊರಂ ಕಬ್ಬಾರ ಬೋರಂಗಿ ಮೊರಂ ಕಬಾರ ಬೋರಂಗಿ ಅಬ್ಬಾನ ಬೇಡಾರ ಮರಿ ಎಲ್ಲೋಡ ಮರಿಬೇಡ ಬೋರಂಗಿ
ಅಯ್ ತಗೊಂಡದ್ಲಯ ತಗೊಂಡಿ ತಿರಿಗೆ
ಮಾಡ ದೊಡ್ರ ಪಾತಿ ಎಂತವರು ಇದಲ್ಲಿ ಮರಿಲೇಬೇಕಾ ಬಾಡ ಬುಡ ಯಾರ ಆಯ್ತು ಆಟ ಮಾಡ್ಬೇಕು ಆಟ್ರಾಗ ಸ್ವಲ್ಸಪ ಮುಣಸ್ಬೇಕ ಎಲ್ಲರಿಗೆ ನಂದ ಗೊತ್ತಿದಾರ ಗೊತ್ತಿದಾರ ಮುಡ್ಸರ್ ಬಿಟ್ಟು ಮದ ಹ ಮಾಡ ಬೋರ್ಂಗೆ ಅಂತ ಬೆಳಗ್ಗೆ ಮಾತಾಡ್ತ ಇಮ್ರರು ಕುಂದ್ರಿಸ ನೋಡ ಏನನ್ ಹೇಳ್ತಾರೆ ಎಲ್ಲ ನಗ ಕಲಸ ಮಾಡಕತಿ ತಗವನ್ ಅದ್ರೊಂದ ಕಲಸ ಹಾಕತ್ಗಿ ಅವ ಯಾವಾಗ ಆಗ್ತಾನೆಲ್ಲ ಅವ್ರು ರೊಕ್ಕ ಹೌದಾಯಲ್ಲ ಕರೆಕ್ಟ್ ಎಲ್ಲ ಹ್ದೆ
ಎಷ್ಟೇ
ಹಾ ಕ ಕರಿದಿರಿ ಅವ ಕಲ ಹೊಲಕಂದ ಕರ್ಡದಂಗತ್ ನೋಡ್ರ ಜಾಸ್ತಿ
ಹ್ಮ್
ಅಣ ಬಟ್ಟಿಗೆ ತಿದ್ಯ್ತವನೊಂದ್ಸರ್ಗಮ್ಮ ಅವಊ್ರಗೆ
ಹಾ
ಮೊರಂ ಕಬಾರ ಬೋರಂಗಿ ಅಸಿ ಬಡ ನೀನು ಮದರಂಗಿ ಹ್ಮ್ ಸಾಂಗ್ ಫುಲ್ ಗೊತ್ತಿಲ್ಲ ಯಾವ ತಂಗ್ ಕಲ್ತಿದ್ಯಪ್ಪ ನ ಅ ಮುಖಾಕ ಹೋಗ್ ನ ಸುಡಗಾಡ್ ವ್ಯಾಪಸ್ ನ ಮರ್ಗ ಅಲ್ಲ ಕುಡಿಯಕ್ಕಿ ಆಕತಾರ ಅವೆಲ್ಲ ಬರದು ಓಲ್ಡ್ ಅಲ್ಲ ಯಾವರಪ್ಪ ಮತ್ತೆ ಅವರು ಮತ್ತೆ ಅವರು ಓಲ್ಡ್ ಓಲ್ಡ್ ಓಲ್ಡ್ ಓಲ್ಡ್ ಓಲ್ಡ್ ಓ ಹ್ಮ ಬ್ಯಾಡ ಅಂತ ಬುಟ್ಟೀನಿ ಸುಮ್ಮನೆ ನಿನ್ನ ಮದುವೆ ಅಂದರದಾಗ ಬಂದು ಮಾಡಲ್ಲ ಅವಮಾನ ಹ್ಮ್ ಆಯ್ತು ಮುಂದ ಗೊತ್ತಿಲ್ಲ ಮೊರಂ ಕಬ್ಬಾರ ಬೋರಂಗಿ ಸಾಂಗ್ ಹಾಕಿ ಆತರದ್ದು
ಹಾ ಆ ಮರಂಕ ಬಾರ ಹತಿ ಬಡ ನೀ ಮದರಂಗ ಮೊರಂ ಕ ಬಾರ
ಮೂಗ ತಿರ್ಸ್ಬೇಡ.
ಹೌದ
ಕೆಳಸಗೋ.
ಹಾ ಕೇಳ್ದಂಗೆ ನೀವು ಅಂಕಲ ಕೇಳ್ದ ಕೇಳ್ದಂ ಮಾತಾಡ್ಬೇಕಂಗೆ. ಹಲೋ. ಮರ ಮೂರು ಹೊತ್ತುದದ. ಹ್.
ಇಲ್ಲಾ ನೋಡ
ಯಾವಾಗ ಬಾ ಅಂದೇ.
ಹಾ.
ಹ್ಮ್.
ಎಷ್ಣು
ನನ್ ಇಷ್ಟು ವರ್ಷ ಎಲ್ಲಿದ್ರಣ್ಣ.
ಹ್ಮ್.
ಏನ್ ಮಾಡ್ತಾ ಇದೀರ ನಾ ಅನ್ಂತರಲ್ಲ. ಕೇಳ್ತಾನೋಳ ಎಷ್ಟು ವರ್ಷ ಬಾಂಬಲ್ ಏನ್ ಮಾಡ್ತಾ ಇದ್ರಿ.
ಹ್ಮ್.
ಹಾ ಯಾರು.
ಹ
ಡದಲ್ಲಿ ಬಾಂಭೋ ಬಜಾರ್
ಹ್ಮ ಇಷ್ಟವರ್ಷ ಏನ್ ಮಾಡ್ತಿದೀರ ಅಣ್ಣಾ ಬಾಂಬೆ ಅಲ್ಲಿ.
ಅಂತಂತ ಕಲಾವಿದ್ರಿ ಇವಾಗ ನೋಡ ಅಂತಂತ ಕಲಾವಿದ್ರರು ಎಂತಂತ. ಪಿಕ್ಚರ್ ಬಿಡ್ತಾರೆ ರಾಜಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಏನ್ ಇಂತ ಟೈಮಗಿ.
ಹೌದು.
ಡಿ ಬಾಸ್ ಜೈಲಗೆ ಹೋಗ್ತಾನ ಇವ ಉಪೇಂದ್ರ ಮಾಡ್ಕತಾನ ಇ ಬಿಗ್ ಬಾಸಿಗ ಹೋಗ್ತಾನ. ಆಯ್ತು ಉಳಿತ ಬಿಚಾರ ಮಾಡ್ತಾವು ಯಾವು ಕೆವು ಓಡಲ್ಲ ಸುಮ್ ಸಪ್ಪಟ್ಟಗೊಂಡ್ ಬರ್ತಾರ. ಯಾರ್ಯಾರು ಇಗ ಯಾರಾದಾರ ಅವ್ರು ಹಓದಿ ಪಿಕ್ಚರ್ನ ಓಡಿಸಿ. ಕರ್ನಾಟಕ ಒಂದ್ ನೆಟ್ಟ ಕೊಟ್ಬೇಕ ಕರ್ನಾಟಕನೇ ಎಲ್ಲಿದಂದ್ರೆ ದೂರ ಆದ
ಹ್ಮ್.
ಯಾರ ಯಾರರು ಏನ ಬಿತಾರಂದ್ರ. ಹ್ಮ ಆತ ಯಾರ .
ಹೌದಾ
ನೀನು ಸಕ್ಕತಾಗೆ ಬಿಡು.
ಊಟ ಚೆನ್ನಾಗ ಆದ.
ಹ್ಮ್
ಹ್ಮ್
ಹ್ಮ
ಮತ್ತ ಹೇಳ್ಬೇಕಂದ್ರ.
ಮನ ಇಲ್ಲ ಈ ಕಡಿ ಅದ ಅದುನು ಇಲ್ಲ. ಹ ಬಾರ್ತೆೆ ಇಂಗ ಬರವಲ್ದು ನಿದ್ದಿ.
ಹಾ.
ಕಟ್ ಮಾಡಿಧೇನು.
ಇನ್ನೊಂದು ಇದೊಂದ್ ಐದ್ ನಿಮಿಷ ಮಾತಾಡ ಲೇ.
ಇಲ್ಲನ್ ಪೂರಾ ಏನ್ ಮಕ್ಕಂದೇ ಮಂಗ್ ನಾನು.
ಹ್ಮ್
ಮಾತಾಡಕತಿ ನೋಡು.
ಹ್ಮ್
ಹೌದಾ.
ತಾ ಹ್ಹ ಹೌದಲ್ಲ.
ವೀರನು ಸಹ ಕಳಲ್ಲ ಬ್ರೋ.
ಹ್ಮ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
ನಮ್ಮ ನೀ ಮಾಡಿದ್ರೆ ಮೂವ ಹೆರೋಯಿನ್ ಇರ್ಲಿಲ್ಲ ಕೆ ಅದು ಮೂವೀ ನೆ ನಲ್ಲದು.
ಹ್ಮ್ ವಿಷ್ಣುವರ್ಧನ್
ಮಾಡ್ಬೇಕು ಬೋಸ್ಟ್ ಮೂವೀ
ಎಲ್ಲನೊಪ್ಪ
ಏನ್ ಮಾಡಕ್ ಆಗಲ್ಲ. ಹ್ಮ್
ಹೌದ
ಎಷ್ಟು ತೀರದ ಮೇಲೆ
ಹೌದಾ
ಕರ್ನಾಟಕ
ಅಲೆ ಆಕ ಆದಾಮಲ್ಲ
ಹೌದ
ಹ್ಮ
ಹ್ಮ್
ಹ್ಮ ಹ್ಮ ಹ್ಮ್ ಹ
ಹಾ ಓಕೆ
ಯಾವವುದ ಒ ಮುದುಕಿನ ಕುೂರಿಸಸಬ ಬಿಟ್ರಾಗಗಿದೆ ಆಟೋ ದಾಗೆ
ಈ ಆಟದಲ್ಲಿ
ಬಾಯ್ ಅಂತ ಇದೇ ಮುದುಕಿ
ಹ್ಮ
ವಿಷ್ಣುವರ್ಧನ್ ಮೂವಿ ಸಾಂಗ್
ಹ್ಮ್
ಇಷ್ಟ ಮಾಡ್ತ ಹೊರ್ಗ ಏಲ್ಲಿರೋದು ಸಕ್ಕತಗಯಿತ ಸರ್
ಹ್ಮ ಹ್ಮ ಹ್ಮ್ ಹ್ಮ
ಹೋಗಿದ್ದಣ್ಣ
ಹ
ಹ್ಮ
ತು ಮಾಡ ತತ ಅತ
ಅ ಯಾರ್ ಜಾಗ
ಹ್ಮ ಸ ಹ್ಮ ಹ್ಮ ಹ್ಮ
ಹೌ ಆಮೇಲೆ ಅಚಲಾ ಒಂದ್ ನಿಮಿಷ ಹಷ್ಟ ಎಂತಡಿ ಏ ಕಟ್ಟಾಗಿಲ್ಲ